ಹಾ,
ಕೇಳಿಸ್ತಿದೀಯಾ.
ಹಾ ಕೇಳಿಸ್ತಿದ್ದೆ ನಿಮಗ್ ಕೇಳಿಸ್ತಾ ಇದಿಯಾ.
ಹಾ ಕೇಳಿಸ್ತಿದೆ.
ಮತ್ತೆ ಏನ್ ಸಮಾಚಾರ ಎಲ್ಲಾ ಆರಾ ಮ ತಿಂಡಿ ಆಯ್ತಾ.
ಎಷ್ಟ ಮಾಡಿದ್ರಿ ಇದನ್ನ.
ಎಷ್ಟು ಮಾಡಿಲ್ಲಾ ಕಣ್ರೀ. ಆ ಏನೋ ಮೂರೇನೋ ಆಗಿದೆ ಅಷ್ಟೇರಿ.
ಹ್ಮ್.
ಇನ್ನ ಮಾಡ್ಬೇಕು ಇ ನಂದ ಇನ್ನ ಸಮಯ ಇದೆ ಅಲ್ವಾ ನಿಧಾನಗ್ ಮಾಡ್ತಾ ಇದ್ದೀನಿ. ಎಷ್ಟ್ ಬೇಗ ಮಾಡ್ಕೊಟ್ ರೆ ಏನಾಗ್ಬೇಕಲ್ವಾ. ಅವ್ರ ಬೇಗ ಮಾಡಕೊಟ್ರುನು, ಕೇಳ್ತಾರೆ ಇದ್ ಲೇಟಗ ಮಾಡ್ಕೊಟ್ರುನು ಕೇಳ್ತಾರೆ ಅದಕ್ಕೆ ನಾವ್ ಯಾವಾಗ ನಿಧಾನವಾಗಿ ಮಾಡ್ ನಿಧಾನವೇ ಪ್ರಧಾನ. ಅರ್ಜೆಂಟ್ಗೆ ಅರ್ಜೆಂಟ್ಗೆ ಹೋಗ್ಬಿಟ್ರೆ, ಏನಾದ್ರು ಮಾಡಿ ಇಟ್ಕೊಂಡಿರ್ತಿನ ಅದಕ್ಕೇನೇ ನಿಧಾನಕ್ಕೆ ಮಾಡ್ತಾ ಇದ್ದ
ಹೌದಾ.
ಹ್ಮ್ ಹೌದು ಕಣ್ರಿ. ಮತ್ತ ಇನೇನ್ರೀ ಸಮಾಚಾರ.
ಏನಿಲ್ಲ ಕಂಡ್ರಿ ಇದು ಕೆಳಗಡೆ ಇದು ಸಿಗ್ನೇಚರ್ ಇರಬಾರ್ದಲ್ವಾ,
ಹ ರೀ ಪ್ರಾಜೆಕ್ಟ್ ಗಳೆಲ್ಲ ಮಾಡ್ಬೇಕ್ರೀ ಇರ್ಬಾರ್ದು.
ಹ್ಮ್
ಹ್ಮ್ ಮತ್ತೆ ಇನ್ನೇನ್ರೀ ಸಮಾಚಾರ ಎಲ್ಲಾ ಆರಾಮ ಮೂತಿ ಮೇಲ್ಲ ತೀವಿ ಕಣ್ರಿ ಕರೆಕ್ಟ್ ಆಗಿ ಮಾತಾಡ್ರಿ
ಮತ್ತೆ ಇನ್ನೇನ್ರಿ ಸಮಾಚಾರ ನಾನ್ ಇನ್ನೇನ್ ಹೇಳಿ ಎಲ್ಲ ನೀವೇ ಹೇಳ್ಬೇಕು ನೀವು ಹೇಳ್ಬೇಕು ನಾನ್ ಕೇಳ್ಬೇಕು. ಏನ್ ಗೊತ್ತಾ ನಾನು ಒಂದ್ ಸಾಂಬಾರ್ ಮಾಡಿದ್ದೆ. ಎರಡ್ ತರ ಸಾಂಬಾರ್ ಮಾಡಿ ಇದು ಎರಡೂನು ಹೇಳ್ಕೊಡ್ತನಿ ನಿಮ್ಗೆ.
ಹ್ಮ್ ಅದ ಹೆಂಗೆ ಅಲ್ಲಾ ನಿಮ್ ಮನೇಲಿ ಬದುಕಿದಾರಜನ.
ಹಾ ಬದುಕಿದಿದ್ದಾರೆ ಕಣ್ರಿ ಅದ ಅದ್ರಲ್ಲಿ ಏನಿಲ್ಲ.
ತಿಂದ್ಬಿಟ್ಟು ಬದುಕಿದಾರ ಹೆಂಗೆ ಅಂತ.
ಹಾ ಬದಕಿದ್ದಾರೆ ಕನ್ ಚೆನ್ನಾಗೇ ಇದ್ದಾರೆ. ಹೆಂಗೆ ಗೊತ್ತಾ ಮಾಡದು ಏ ನಿಮ್ಮ್ ಮನೆಯವ್ರಿಗೆ ಯಾರ್ ಮಾಡ ನಿಮ್ಗೆಲ್ಲ ಯಾರ್ ಮಾಡ ಇತ್ಕೊಂಡು ಎತ್ಕೊಂಡ್ ಬರ್ತಾರೆ ನೀ ನೀವೆಲ್ಲೋ ಇದ್ದೀರಾ ನಾವು ನಾವೆಲ್ಲೋ ಇದ್ದೀವಿ ನಾ ಜಸ್ಟ್ ಕರೆ ಮಾಡಿ ಮಾತಾಡೋದಷ್ಟೇ ಅಲ್ವಾ. ಏನ್ ಹೇಳ್ಕೊಡ್ತೀನಿ ಕೇಳಸ್ಕೊಳ್ಳಿ ಮೊದ್ಲು. ಆ ಏನಂದ್ರೆ ಹ್ಮ ಟೈಮ್ ಟೆಮಟೋ ಸಾಂಬಾರ ಇದು ಟೆಮೆಟೊ ಟ್ ಸಾಂಬಾರ್ ಮಾಡುದುದು ತುಂಬಾ ಈಜಿ ಹೆಂಗೆ ಅಂದ್ರೆ ಗೊತ್ತಾ. ಫಸ್ಟ್ ಒಂದ್ ಮಿಕ್ಸಿ ಅದು ಜಾರಿ ಇರುತ್ತಲ್ಲ ಅದರ ಒಳಗೆ ಒಂದೇ ಅ ಅಂದ್ರೆ ನೀವು ಎಷ್ಟ್ ಜನಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೋಡ್ಕೊಂಡು ಹಾಕೋಬೇಕು. ಅ ನಮ್ಮ್ ಮನೇ ನಾಲಕ್ ಜನ ಇರೋದ್ರಿಂದ ನಾವು ಒಂದೊತ್ತು ಮಾಡ್ಕೊಂಡು ಎರಡ್ ಟಮೆಟೊ ಇಲ್ಲ ಮೂರ್ ಟಮೆಟೊ ಅಷ್ಟೇನೆ. ಮೂರ್ ಟಮೆಟೊನು ಜಾಸ್ತಿ ಆಯ್ತು. ಎರಡ್ ಟಮೆಟೊ ಟಮಟೊ ಸಾರಾಗಿಲ್ಲ ಟೊಮೆಟೊ ಹಾಕೊಂಡು ಚೆನ್ನಾಗಿರುತ್ತೆ ಅಲ್ವಾ.
ಹ್ಮ್
ಅದಕ್ಕೆನೆ ಟಮೆಟೊ ಹಾಕೊಂತಾ ಇದ್ದೀವಿ. ಆ ಎ ಟಮೆಟೋ ಹಾಕೊಂತೀನಿ. ಆ ಮೂರ್ ಟೊಮೆಟೊ ಹಾಕೊಂಬಿಟ್ಟು ಟು ಅದಕ್ಕೆೆ ಡಡೋನಾ ಮೆಣಸಿನ ಕಾಯಿ ಸ್ವ ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಬರುತ್ತಲ್ಲ ಬೆಳ್ಳುಳ್ಳಿ ಆಮೇಲೆ ಎರಡ ಹಸಿ ಮೆಣಸಿಕಾಯಿ. ಇದನ್ನ ಹಾಕೊಂಡು ಆಮೇಲೆ ಈರುಳ್ಳಿ ಹಾಕೊಂತೀನಿ ಅರ್ದ. ಹಾಕೊಂಡು ಚೆನ್ನಾಗಿ ಫುಲ್ ನುಣ್ಣು ಆಗ್ಬೇಕು ಅದು ಪೇಸ್ಟ್
ಹ್ಮ್
ನುಣ್ಣಗ ಆಗೋತರ ಮಾಡ್ಕೊಂತೀವಿ ಸರಿನಾ ಅದಾದ್ಮೇಲೆ ಬಂದಬಿಟ್ಟು ಹ್ಮ್ ಹ್ಮ್ ಅದಾದ್ಮೇಲೆ ನೆಕ್ಸ್ಟ್ ಇದು ಹ್ಮ್ ಏನ್ ಮಾಡ್ತೀವಿ ಅಂದ್ರೆ ಆಹ ಒಂದು ಪಾತ್ರೆ ತಗೊಂತೀವಿ ಒಂದು ಬೋಸೆ ತಗೊಂಡು ಅದ್ರೊಳಗೆ ಸ್ವಲ್ಪ ಎಣ್ಣೆ ಬಿಡ್ತೀವಿ ಎಣ್ಣೆ ಎಲ್ಲಾ ಬಿಟ್ಟಾಕ್ ಬಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಮತ್ತೆ ಅ ಬೆಳ್ಳುಳ್ಳಿಂದ ಜಜ್ಜಬಿಟ್ಟು ಹಾ ಕೋಬೇಕು ಗಮ್ಮ ಅನ್ನುತ್ತೆ ಹಾ ಅದಾದ್ಮೇಲೆ ಆ ಆಹ ಇದುಮ ಈರುಳ್ಳಿ ಉದ್ದದಕ್ಕೆ ಈರುಳ್ಳಿ ಹಾಕೊಂಡೇ ತಿಂತಾಇರಬೇಕು ಆದ್ರೆ ಚೆನ್ನಾಗಿರುತ್ತಲ್ವಾ ಸಿಕ್ಕುದ್ರೆ ಬಾಯಿಗೇ ಅದು ಅದಕೆ ಈರುಳ್ಳಿ ಕೂಡ ಹಾಕೊಂತೀವಿ ನಾವು ಈರುಳ್ಳಿ ಹೆಂಗ ಈರುಳ್ಳಿ ಜಾಸ್ತಿ ಇತ್ತೆ ತುಂಬಾನೇ ಇಷ್ಟ ಆಗುತ್ತೆ ತಂಗ್ ನೋಡಕ ಹೋದ್ರೆ ಆ ಈರುಳ್ಳಿ ಎಲ್ಲ ಹಾಕೊಂತೀವಿ ಹಾಕೊಂಡ್ಬಿಟ್ಟು ಹ ಅದನ್ನ ಸ್ವಲ್ಪ ಪ ಹಿಂಗೆ ಬಿಸಸ್ತೀವಿ ಇವಾಗಲ್ಲ ರುಬ್ಕೊಂಡ ಇಟ್ಕೊಂಡಿರ್ತೀವಲ್ಲಟಮೋಟೋನು ಅದೇನೇನೋ ಹಾಕ್ಬಿಟ್ಟು ಅದು ಫುಲ್ ನುಣ್ಣುಗೆ ರುಬ್ಕೊಂಡ್ಂಬಿಟ್ಟು ಇದ್ರಳಗ ಅದಾಗಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿಗೆ ಅಷ್ಟು ತ್ ಪೌಡರು ಮತ್ತೆ ಅಚ್ಕಾರದ ಪುಡಿ ಹಾಕೋಬೇಕು ಅಜ್ ದ ಪುಡಿ ನಿಮ್ಗ್ ಜಾಸ್ತಿ ಖಾರ ಬೇಕು ಚಕ್ಕನ್ ಹಾಕೋಬೋದು ಇಲ್ಲ ಸ್ವಲ್ಪ ಹಾಕೋಬೋದು ಬೇಕಷ್ಟೇ ಒಂದು ಸ್ವಲ್ಪ ಅರಿಶಿನ ಅಷ್ಟು ಕರದುಡಿ ಹಾಕಕ್ಕೊಂಡು ಆ ಪೇಸ್ಟ್ ಅಂದ ಇರುತ್ತೆಲ್ಲ ನುಣ್ಣಗೆ ಕುುಬ್ಕೊಂಡಿರದು ಅದನಾ ಹಾಕ್ಬಿಟ್ಟು ಕೊಂಡ್ಂಬಿಟ್ಟು ಅದು ಸ್ವಲ್ಪ ಅಜಸ್ ಮೇಲ್ ಹೋಗೆ ಅದ್ರಲ್ಲೇನೆ ಬಾಡ್ಸ್ಬೇಕು ಅದ್ ಬಾಡ್ಸಾದ್ಮೇಲೆ ಆಹ ಸಾಂಬಾರ್ ಪೌಡರ್ ಇರುತ್ತೆ ಗೊತ್ತಾ ಅದೊಂದ ಎರಡ್ ಟೇಬಲ್ಸ್ ಅಂದರೆ ಒಂದು ಎರಡು ಸ್ಪೂನು ಇಲ್ಲಾಂದರೆ ಒಂದು ಮೂರು ಸ್ಪೂನು ಟ ಮೂರು ಸ್ಪೂನ್ದೆಲ್ಲ ತುಂಬಾ ಜಾಸ್ತಿನೇ ಆಗುತ್ತೆ ಎರಡು ಸ್ಪೂನ್ ಆದ್ರರೆ ಸಾಕು ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಬಿು ತಿರುಗಿಸಬಟ್ಟು ನೀರ್ಗೆ ಎಷ್ಟ ಬೇಕ ಅಷ್ಟ್ ಆಕೋಬೇಕು ನೀರ್ನ ನಿಮ್ಗೆ ಜಾಸ್ತಿ ಆ ಅಐತೆ ನೋಡಾಕೋಬೇಕು ನಿಮ್ಗೆ ಕೆಲವರಿಗೆ ಸಾಂಬಾರ್ ಗಟ್ಟಿ ಆಗ್ಬೇಕಾಗಿರುತ್ತೆ ಕೆಲವ್ರರಿಗೆ ಸಾಂಬಾರು
ಹ್ಮ್ ಏನ್ ಗೊತ್ತಾ ನಾವು ನಿಮ ಈ ತರ ಮಾಂಸ ಸಾರ ಎಲ್ಲ ಮಾಡಲ್ಲ ಕೆನಾ ನಾವು ಏನಿದ್ರು ಮಾಡಿದ್ರೆ ತರ್ಕ ಕ ಸಾರು ಸೊಪ್ಪಿಿಸಾರ ಕಳಿ ಸಾರು ಬರೀ ಇವೇನೇ ಮಾಡೋದು
ನಾನ ಸೊಪ್ಪನ್ ಸಾರಿ ತಾನೇ ಹೇಳ್ತಾ ಇರೋದು ಇವಾಗ ನಮ್ಮ ಮನಲಿ ಮಾಂಸಾಹ ಎಲ್ಲ ಮಾಡ್ತಾರೆ ಒಪ್ಕೊಳ್ತೀನಿ ಸರಿನಾ ಆದ್ರೆ ನಮ್ಮ ಮನೆಯಲ್ಲಿ ಹ್ಮ ಇದನ್ನು ಮಾಡ್ತಾರೆ ಅಹ್ ನಮ್ಮ್ ಮನೇಲಿ ದಿನ ಮಾಂಸ ಆಾರಾಮ ಮಾಡ್ಕೊಂಡು ತಿನ್ನಕ ಆಗೋಲ್ಲ ಸರಿನಾ ಹ ಅದಕ್ಕೆ ನಾವು ಮಾಂಸ ಸಹಾರಿನ ಹೌದು ಸಸ್ಯಹಾರಿನ ಹೌದು ಮಾಂಸಾಹಾರ ಯಾವಾಗ ತಿಂಗಳು ಒಂದು ಒಂದು ಎರಡ್ ಸಲ ಅಂದ ಮೂರ್ ಸತ ಅಷ್ಟೇ ಸಸ್ಯಹಾರ ಅಂದ್ರೆ ಯಾವಾಗ ಹ ದಿನ ಸಸ್ಯಾಹಾರಿನೇ ನಾವು ಸಸ್ಯಾಾಹಾರನೇ ತಿನ್ಬೇಕಲ್ವಾ ಅದಕ್ಕೆ ಸಸ್ಯಾರ ಹ ಹಾಗೋ ಮಾಡ್ತೀವಿ ಮಾ್ಯಂಸ ತಾರ ಮಾತ್ರ ತಿಂಗ್ಳಗ್ ಒಂದ್ ಮೂರ್ ಸ ಲ್ಲ ಈ ತರ ಅಂದ್ರೆ ಯಾವಾಗ ತಿನ್ಬೇಕ ಅಂತ ಅನ್ಸುತ್ತೆ ನಮಗೆ ಆಾಗ ಮಾಡ್ಕೊಂತೀವಿ ಅಷ್ಟೇನೆ ಮಾಂಸಾರ ತಿನ್ ನೀವು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಆಹ ಹ ಅದ್ರಲ್ಲಿ ನಿಮಗೆ ಬೇಕಾಗಿರೋ ಪೋಷಕಾಂಶಗಳೆಲ್ಲ ಒಂದೇದ್ರಲ್ಲಿ ಸಿಗುತ್ತೆ ಇವಾಗ ಹಣ್ಣು ತರಕಾರಿ ಅಂದ್ರೆ ಜಾಸ್ತಿ ತಿನ್ಬೇಕಾಗಿರುತ್ತೆ ಒಂದ್ ಸ್ವಲ್ಪ ಪೋಷಕಾಂಶ ಬಾಡಿ ಅಂದ್ರೆ ದೇಹಕ್ಕೆ ಸಿಗ್ಬೇಕು ಅಂದ್ರೆ ನೀವು ಜಾಸ್ತಿ ತಿನ್ಬೇಕಾಗಿರುತ್ತೆ ಅ್ರೆ ಮಾಂಸಾಹಾರದಲ್ಲಿ ಆಗಲ್ಲ ಒಂದು ಚಿಕನ್ ಸ್ವಲ್ಪ ತಿಿಂದೆ ಅದರಲ್ಲಿ ಎಷ್ಟು ಸೋ ಪೋಷಕಾಂಶಗಳೆಲ್ಲಾ ಅಡಗಿರುತ್ತಂತೆ ಆಹ ನಿಮ್ಗೆ ಅದ್ರಲ್ಲೇನೆ ತುಂಬಾ ಬಾಡಿಗೆ ಅಂದ್ರೆ ದೇಹಕ್ಕೆ ಬೇಕಾಗಿರೋದು ಎಲ್ಲಾನು ವಿಟಮಿನ್ ಗಳೆಲ್ಲ ಸಿಗ್ಬಿಡುತ್ತೆ ಅಲ್ವಾ ಅದಕ್ಕೇನೆ ನಮ್ಮ ಅಂದ್ರೆ ಮಾಂಸ ಹಾರ ತಿನ್ನೋರೆಲ್ಲ ಮಾಂಸಾಹಾರ ಮಾಂಸಾಹಾರ ಅಂತ ಇದು ಏನು ಕೆಲವು ಲ್ಲ ಇರ್ತಾರೆ ಮಾಂಸಹಾರ ಇಲ್ಲ ಅಂದೆ ಇರಕೆ ಆಗಲ್ಲ ಡೇಲಿ ತಿನ್ನೋರು ಇರ್ತಾರೆ ದಿನನಿತ್ಯ ಸತ್ಯ ಮಾಂಸಾರ ಸೇವಿಸುವರಿರ್ ತೆರೆ ಹ್ಮ ಆದ್ರೆ ನಮಗೆ ದಿನನಿತ್ಯ ಮಾಂಸಾರ ಜೇವ್ಸಕ್ ಆಗಲ್ಲ ನಮ್ಗೆ ಒಂಥರ ಆಗ್ಬಿಡುತ್ತೆ ಅದ್ ನೋಡ್ತಾ ಇದ್ರೇನೆ ಅವಾಗ ಅವಾಗ ಯಾವಾಗಾದೂರು ಒಂದ ತಂದ್ರೆ ತಿನ್ಬೋದು ಸರಿನಾ ಬಟ್ ಆದ್ರೆ ದಿನನಿತ್ಯ ಅಂದ್ರೆ ಸೇರ್ಸಕ್ ಹಾಗಲ್ಲ ಹಾಗೆಲ್ಲ
ಬಟ್ ಏನಂದ್ರೆ ನಮಗೆ ಯಾವಾಗೂ ಹ್ಮ್ ಇದನ್ನ ನಮ್ ಮನೆಯಲ್ಲಿ ಎಂತದ್ದು ಪಿನ್ಕಾಯಿ ಉಪ್ಪಿಿನಕಾಯಿ ಅಂದ್ರೆ ಅನ್ನ ಸಾಂಬಾರ್ ಜೊತೆ ಉಪ್ಪಿನಕಾಯಿ ಹಪ್ಪಳ ಆಮೇಲೆ ನಮ್ ಸೇಡು ಹಪ್ಳನ ಕೆಂಡದ್ ಮೇಲ್ ಸುಡ್ತಾರೆ ಕೆಂಡ ಅಂಡೆ ನೀರ್ ಕಾಯತು ರಲ್ಲ ಆ ಕೆಂಡದ್ಮೇಲೆ ಹಪ್ಳನ ಇಟ್ಬಿಟ್ಟಿ ಅದ್ ಕೆಂಡದ್ಮೇಲೆ ಸುಟ್ಟಿ ಮಾಡ್ತಾರ ಕಂಡ್ರಿ ಏನ್ ಚೆನ್ನಾಗಿರತ್ತೆ ಗೊತ್ತಾ ನೀವ ತಿಂದ್ರಿ ಕಳಿ ತೇರಾ ನಾನ್ ನಿಮ್ಗೆ ಯಾವಾಗೂ ಸಿಕ್ಕಿಲ್ಲ ಅಲ್ವಾ ತನ್ನ ಕೊಡ್
ಹ ಹಾ ತಂದ್ಕೊಟ್ಟಿಲ್ಲ ಯಾಕಂದ್ರೆ ನಮ್ ಕಡೆನು ಮಾಡ್ತಾರ ಅವೆಲ್ಲಾ ಗೊತ್ತಿಲ್ಲ ನಾರ್ಮಲ್ ಅಕ್ಕಿ ಹಪ್ಪಳ ಮಾಡ್ತಾರ ಗೊತ್ತಾ ಅದನ್ ಮಾಡ ಅಂದ್ರೆ ಇವಾಗ ಮಾಡ ಮಾಡಕ್ ಆಗಲ್ಲ ಯಾಕಂದ್ರೆ ನಮ್ಮಅಮ್ಮ ಕೆಲ್ಸಕ್ಕೆಲ್ಲ ಹೋಗ್ತಾರೆ ಅವ್ರಿಗುನು ಸಮಯ ಇರಲ್ಲ ಮಾಡೋರು ಇಲ್ಲ ಯಾರಾದ್ರೂ ಕೈ ಕೊಂಡ್ ಕುತ್ಕೊಬೇಕು ಯಾಕಂದರೆ ನಮ್ಮ ಮನೆ ಹತ್ರ ಪಾರಿಪಾಳಗಳು ಕಾಟಗಳು ತುಂಬಾ ಇದೆ ತುಂಬಾ ಪಾರಿವಾಳ ಇದೆ ಇಲ್ಲೊಂದು ಆಶ್ರಮ ಇದೆ ಆ ಆಶ್ರಮದ ಹತ್ರ ತುಂಬಾ ಪಾರಿವಾಳ ಇದೆ ಬಂದ್ಬಿಡುತ್ತೆ ಎಲ್ಲಾ ನಾವ್ ಏನಾದ್ರು ಇವಾಗ ಕಿ ಒಣಗಾಕಿದ್ರು ಅಷ್ಟೇ ರಾಗಿ ಒಣ್ ಹಾಕಿದ್ರು ಅಷ್ಟೇ ಯಾರಾದೂರು ಕೈಕೊಂಡ್ ಕುತ್ಕೊಬೇಕು ಇಲ್ಲಾ ಅಂದ್ರೆ ಪಾಯಿ ಒಳಗ ಗಳೆಲ್ಲ ಬಂದ ತಿಂದ ಕೂಡುತ್ತೆ ಅದಕ್ಕೆ ನಾವವು ಇವಾಗ ಅಪ್ಲೈ ಮಾಡುದು ಆದ್ರೂ ನಮ್ಮ ಅಮ್ಮನೇ ಬೆಳಿಗ್ಗೆದ್ ಮಾಡಕ ಆಗಲ್ಲ ಅವ್ರು ಬೆಳಿಗ್ಗೆ ಅಂದೆ ಅಡುಗೆ ಎಲ್ಲ ಮಾಡಿಟ್ಟು ಕೆಲ್ಸಕ್ ಹೋಗ್ಬಿಡ್ತಾರ ಹಾಗಾಗಿ ಮಾಡಕ್ ಕ್ಕ ಆಗಲ್ಲ ಆ್ ಎಲ್ಲ ಕೆಲಸನೂ ನಮ್ಮಮ್ಮ ಒಬ್ಬರೇ ಮಾಡಕ ಆಾಗಾರೆ ಕಾರಣ ನಮ್ಮ ಅಜ್ಜಿ ಇದ್ದಾರೆ ಊರಲ್ಲಿ ಒಬ್ಬರು ಆ ಊರು ಯಾಗಾದ್ರು ಮಾಡ್ದಾಗ ಈತರ ನಮ್ಗುನು ಕೊಟ್ ಕಳಿಸ್ತಾರೆ ಬಟ್ ಅವರಿಗೂ ತುಂಬಾ ವಯಸ್ಸಾಗಿರೋದಿಂದ ಅವ್ರಗೂ ಅಷ್ಟು ಮಾಡಕ್ ಆಗಲ್ಲ ಆದ್ರೂನು ಅವರಿಗೆ ಸಮಯ ಇದ್ದಾಗೆಲ್ಲ ಏನಾದ್ರರು ಮಾಡ್ತಾ ಇದ್ರೆ ಊರಲ್ಲಿ ಕೋಟ್ ಕಳಿಸತಾ ಇರ್ತಾರೆ ಪಾಪಾ ನೀವು ಈ ತರ ಹೇಳಿದ್ರಲ್ಲ ಆಮೇಲೆ ಅಹ ಅಬೆ ಹಪ್ಳ ಅಂತ ಕೂಡ ಮಾಡ್ತಾರ ನಮ್ ಕಡೆ ಆ ತೆಳ್ಳಗೆ ಗಂಜಿ ತರ ಮಾಡ್ಕೊ್ಬಿಟ್ಟು ಅದನ್ನ ಹೇಗ್ ಮಾಡ್ತಾರ ಅಂದ್ರೆ ಒಂದ್ ಪಾತ್ರೆಯಲ್ಲಿ ನೀರಿ ಇಟ್ಟಿರ್ತಾರೆ ಒಂದ್ ಸ್ಟವ್ ಮೇಲೆ ಒಂದ್ ತಟ್ಟೆಗ ಹಾಕ್ಬಿಟ್ಟು ಹಿಂಗ್ ಹಿಂಗೆ ಅ್ ಇದ್ ಮಾಡ್ಬಿಟ್ಟ ಅದನ್ನ ಮುಚ್ಚತಾರೆ ಆ ಪ್ಲೇಟ್ ಮುಚ್ತಾರೆ ಅದು ಎಲ್ಲ ಬೆಂದ್ಬಿಟ್ಟು ಗಟ್ಟಿ ಆಗುತ್ತೆ ಅವಾಗ ಅದನ್ನ ಬಿಡಿಸಿಿ ಬಿಡಿಸಬಿಟ್ಟು ಒಂದ ಅಂದ್ರೆ ಹುಲ್ಲು ಇಲ್ಲ ಅಂದ್ರೆ ಒಂದ್ ಬಟ್ಟೆ ಇರುತ್ತ ಯಾವದ್ ಬಟ್ಟೆ ಮಾಡ್ಕೊಂಡಿರ್ತಾರೆ ಅದನ್ನ ಬಿಚ್ಚಿ ಬಿಚ್ಚಿ ಬಿಸಿಲಲ್ಲಿ ಹಾಕ್ತಾರೆ ಈ ತರ ಎಲ್ಲ ಮಾಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಗೆ ಮಾಡೋಕ ಟೈಮ್ ಅಂದೆ ಸಮಯ ಸಿಗದಿರುವ ಕಾರಣ ನಾವು ಮಾಡಕ್ ಹೋಗಲ್ಲ ಅಂದ್ರೆ ಅಂಗಡಿಯಿಂದನೇ ಜಾಸ್ತಿ ತಗೊಬಂದು ತಿಂತ ಆ ತರ ಮಾಡ್ಕೊಂತೀವ ಅಷ್ಟೆ
ಹ್ಮ್ ಮತ್ತೆ ಏನ್ ರೀ ಸಮಾಚಾರ ನಮ್ಮ ಅಪ್ಪಾಜಿ ಚಿರುಮುರಿ ಬೋಂಡಾ ಮಾಡ್ತ ಹತ್ರಲ್ಲ ಬನ್ನಿ ಒಂದ್ಸತಿ ನಮ್ಮೂರ್ ಕಡೆ
ಅಯ್ಯೋ ಅದಕ್ಕ ಏನಂತೆ ಬರ ಅಯ್ಯೋ ನನಗ್ ಚಿರುಮುರಿ ಬೋಂಡ ಅಂದ್ರೆ ಶಿರ್ಮುರಿ ಬೋಂಡಕಿಂತ ನನಗೆ ಅದು ಮೆಣಸನ್ಕಾಯಿ ಬಜ್ಜಿ ಬರುತ್ತೆ ಚ ಅದಂತೂ
ಅದ ಅದನ್ನ ನಾವ್ ನಮ್ ಸೈಡ್ ಬೋಂಡಾ ಅಂತ ಅಂತೀವಿ ನೀವು ಬಜ್ಜಿ ಇಂತೀರಾ ನಮ್ಮ್ ಹಳ್ಳಿ ಸೈಡ್ ದನ ಬೋಂಡ್ ಅಂತಕ್ಕದ
ನಮ್ದು ಬೋಂಡಾ ಅಂದ್ರೆ ಈರುಳ್ಳಿ ಯಾಕ ಮಾಡ್ತಾರಲ್ಲ ಅದನ್ನ ಬೋಂಡಾ ಅಂತೀವಿ್ ನಾವು ಹ್ಮ ಹೌದಾ ಪಕೋಡ ಅ್ರೆಮ್ಗೆ ಫುಲ್ ಈರುಳ್ಳಿನೇ ಹಾಕ್ ಮಾಡ್ತೀವಿ ಪಕೋಡ ಅಂತ ಅದ ಅಂತೀವಿ ಬೋಂಡಾ ಅಂದ್ರೆ ಅಸಿಡ್ ಜಾಸ್ತಿರುತ್ತೆ ಈರುಳ್ಳ ಸ್ವಲ್ಪ ಕಮ್ಮಿ ಇರುತ್ತೆ ಅದನ್ನ ಬೋಣ್ಣ ಅಂತ
ನಾವು ಈರುಳ್ಳಿ ಜಾಸ್ತಿ ಈರುಳ್ಳಿ ಜಾಸ್ತಿ ಯಾಕ್ ಮಾಡದ್ನ ಬಜ್ಜಿ ಅಂತ ಅಂತ ಕರಿತೀವಿ ಈರುಳ್ಳಿ ಬಜೆ ಹ ಬೋಂಡ ಅಂತಂದ್ರೆ ಮೆಣ್ಸಿಕ್ ಕಾಯಂದು ಬಜ್ಜಿನ ಬೋಂಡ ಅಂತೀವಿ ಆಮೇಲೆ ನೀವ್ ಹೆಲ್ದಂಗೆ ಇ ಜಾಸ್ತಿ ತ್ಯ ಹಾಕಿ ಮಾಡೋಡ್ನ್ ಪಕೋಡ ಅಂತ ಕರೀತಿವಿ ಏನ್ ಹಾಕೊಂಡ್ರಿ ಒಬ್ಬನ್ನ ಒಬ್ ಒಬ ಒಂದೊಂದ್ ಸೈಡ್ ಅಲ್ಲಿ ಒಂದೊಂದ ತರ
ಹ ಒಂದೊಂದ್ ಸೈಡ್ ಅಲ್ಲಿ ಒಂದೊಂದ್ ತರ ಕರೀತಾರೆ ಕಣ್ರಿ ಆ ನನಗಂತೂ ಆ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತ ಚುರ್ಮುರಿ ತಿಂತಾ ಇದ್ರೆ ಬಾಯ ನೀರು ಬರ್ತ ಇರುತ್ತ ಈ
ಹ್ಮ್ ಹೌದು
ನಮ್ಮ್ ಮನೇಲಿ ನಮ್ಮಅಮ್ಮಗೆ ಯಾವಾಗದುೂ ಮಾಡಕೊಡು ನಾನು ಒಂದ್ಸಲ ಮಾಡಕ್ ಹೋಗಿದ್ನ ಚಿಕ್ಕು ಮೆಣ್ಸಿನ್ಕಾಯಿಲಿ ನಮ್ಗ ಅದೇನೋ ಅದ್ರಲ್ಲಿ ಮಾಡಕೆ ಬರಲ್ಲ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಅದು ನನ್ನ ತಿಂದಿದ್ದೀ ನೀ ಹೊರ್ಗಡೆ ಎಲ್ಲ ಆದ್ರೆ ನನ್ ಮನೇಲ್ ಮಾಡಕ್ ಹೋದಾಗ ಒಂದ್ ದಿನಾನೂ ಮಾಡಕ್ ಬಂದಿಲ್ಲ ಆ ದೊಡ್ ಮೆಣಸಿನಕಾಯಿ ಬರುತ್ತೆ ಗೊತ್ತ ಬಜ್ಜಿಗೆ ಅಂತಾನೆ ಅದ್ರಲ್ ಮಾಡಿದ್ದೀನಿ ಬಟ್ ಚಿಕ್ಕದ್ರಲ್ಲೆಲ್ಲ ಯಾವತ್ತುೂ ಮಾಡಕ್ ಹೋಗಿ ಒಂದೆರಡ್ ಸಲ ಮಾಡಕ್ ಹಾಕ್ದೇನೆ ಇದಾಗಿದೆ ಅ ಸರಿ ಒಂದ್ ಸೆಕೆಂಡ್ ಕಾಲ್ ಮಾಡ್ತೀನಿ ನಮ್ಗೆ ಕರೆ ಬರ್ತಾ ಇದೆ ಬೇರೆ ಫೋನಿಂದ
ಹೌದಾ ಸರಿ ಹ
ಹ್ಮ್ ಸರಿ ಸರಿ ಹ್ಮ್